ಹಾ ಕೆಳ್ಸತ್ತಲ್ಲ ಅದನ್ನೇ
ಹಾ ಕೆಳ್ಸ ಅದು ಬಸನ
ಹಾ ಏನ್ ಮಾಡ್ತತಿ
ಏನು ಇಲ್ಲಾಡ ಆರಾಮ
ಎಂ ಆರಾಮ ನಿ ಆರಾಮ
ಹ ನಾವು ಆರಾಮ
ಊಟಾ
ಊಟಾ ಈಗ ಮಾಡೋಕೆ ಮುಂ ನೀನು
ನಮದು ಇವಾಗ ಮಾಡ್ಕೊ ಬಂದ್ವಪ ಏನ್ ಮಾಡ್ಕೊಂತಿ
ಏನಿಲ್ಲ ನೋಡ ನಾಳೆ ಎಕ್ಸಾಮ್ ಅ ನಮ್ಮ ಮಿಟ್ಟಾರಮ್ಮು
ಹೌದಾ ಅರ್ಧ ವಾರ್ಷಿಕ ಪರೀಕ್ಷೆ ಹೌದು
ದ ಓದಕೇ ಬೇಕ ಇವಾಗ
ಚೋದಕುದಿತ್ತಲ್ಲಾ
ಹ್ಮ್ ಓದ್ಕಬೇಕು ಈಸ್ರ ಹಿ ಊಟ ಮಾಡಿ ಬಂದ್ವಲ್ಲ ಸ್ವಲ್ಪ ಹಂಗ್ ಕಾಲ ನೀನೇ ಮಾಡ್ತಿ ಅಂತ ಹಚ್ಚಿ ನಾನು
ಹೌದ್ರಿ ಹ್ಮ ಮತ್ತಪ್ಪ ಎಲ್ಲಾ ಸಮಾಚಾರ ಎಲ್ಲಾ ಆರಾಮಲ್ಲಾ
ಹ್ಮ್ ಎಲ್ಲಾ ಆರಾಮ ಮಾಡಣ ನೀವು
ಹಾ ನಾವು ಆರಾಮಪ ಮನೆ ಎಲ್ಲಾ ಆರಾಮದ
ಹಾ ಮನೆಗೆಲ್ಲ ಆರಾಮ ನಿಮ್ಮ ಮನೆಯಾಗ್
ಏ ನಮ್ಮ ಮನೆಗೆ ಎಲ್ಲ ಆರಾಮ್ ನೋಡ ಏನ್ ಕೊಟ್ಟಿದ್ರ ಊಟಕೆ
ಇವತ್ತ ಚಿಕನ್ ಮತ್ತೆ ಎಗ್ ಹೂ ಆತ್ ಕೊಟ್ಟಿದ್ದರ್ ಚಪಾತಿ ಹ್ಮ ಪನ್ನೀರ್ ಪಲ್ಯಾ ಹ್ಮ್ ಕೊಟ್ಟಿದ್ರ ನಿಮ್ಗ
ನಮಗೆ ಅದೇ ಚಿಕನ್ ಇತ್ರ ಚಿಕನ್ ಚಪಾತಿ ಅದ ಇತ್ ಮತ್ತೇನ ಇದಿಲ್ಲ
ಹಾ ಹಾ
ಹ್ಮ್ ಎಲ್ಲಿ ಇರೋದ ನೀವ ಇವಾಗ
ಭೀಮರಾಯಗುಡಿ ಕಾಲೇಜ್ ಅಗ್ರೀ ಕಾಲೇಜ್
ಹಾ ಹಾ ಹೌದ್ರಿ ಬಾರಿ ಬಿುಡಪ್ಪಗಾರ
ಹಾ
ಹ್ಮ ಹ್ಮ್ ಆರಾಮತ್ತ ಇದ್ಯಲ್ರಿ
ಹಾ ಆರಾಮದೇವ ನೀವು ಆರಾಮದೇ
ಹ್ಮ್ ನಾವ್
ಹ್ಮ್ ಏನೆಲ್ಲ ಸುಮ್ ಕುಂತಿನರೀ ನೀವ ಎನ್ ಮಾಡ್ತಿದ್ರಿ
ನಾವು ಏನಿಲ್ಲ ನಾವ ಯಾರ ಇದಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಗೆರಿ ನಮ್ಮದು ಬಳ್ಳಾರಿ ಜಿಲ್ಲೆ
ಹಾ ಹಾ ಇನ್ನಿಮ್ಮ ಇಲ್ಲಾ ಇದು ಮೀಟರಮ
ನಮದು ನಿನ್ನೆ ಒಂದು ಮುಗದೈತೆ ಹ ಮತ್ತೆ ಮಂಗಳವಾರ ಐತೆ ಈ ಮಂತ ಬರ
ಹಾ ಹಾ
ನಾಳೆ ರೆಮಿಡಿಎಲ್ಲ್ ಐತೆ ಅದು ನಮಗೆ ಸಂಬಂಧ ಪಡಲ್ಲ ಯಾಕಂದ್ರೆ ಎಸ್ಟ್ ಬರ್ತದ. ಹ್ಮ ಹಂಗೆ ಯಾವರು ಬರಿತಾರ ನಾಳೆ.
ಹೆಂಗ್ ಲೆಕ್ಚರ್ಸ್ ಎಲ್ಲಾ ಚೆನ್ನಾಗದರ ನಿಮ್ಮಲ್ಲಿ.
ಹ್ಮ್ ನಮ್ ಎಲ್ಲಾ ಚೆನ್ನಾಗಿದರ್
ನಮಗ ಹಂಗ ಅದರಿ ಒಬ್ಬೊಬ್ಬರ್ ಚೆನ್ನಾಗ ಅದಾರ ಒಬ್ಬೊಬ್ಬ್ರ ಹಂಗೆ. ಪಾಠ ಏನ ಹೇಳಲ್ರಿ ಇಲ್ಲಿ ಕ್ಲಾಸ್ ಹತನಂಗಲ್ಲ ಹ ಕ್ಲಾಸ ತಾನಾಂಗಿಲ್ಲ.
ಬಿಟ್ಬಿಡು
ಹ ಬಿಟ್ಟು ಬಿಡದಾರ ಅವ್ನಿಗೆ. ಪಿಡಿಫ್ ಹಾಕ್ಬಿಡ್ತಾರೆ ಸೀ ಒನ್ ರೇಟಿಗೆ ಓದ್ಕ್ಯ ಅಂತ. ಹ ಓದುಕ್ಯ ಬೇಕು ನಾವೇ ನಾವೇ.
ಸರಿಯಾಗಿ ಹೇಳಲ್ಲಾ ಆಮೇಲೆ ಓದ್ಕಾರಂನ್ ಅಷ್ಟೇ ಫೋನ್ ಮಾಡಿ ಅನ್ನ ಪಿ ಡಿ ಎಫ್ ಹಾಕ್ ಬಿಟ್ಬಿಡ್ತಾರನ್
ನಾವ ಓದಕ್ಯಬೇಕು ಹಾ ನಾವ್ ಓದಕ್ಯಬೇಕು. ನಿಮ್ನಲ್ಲಿ ಆ ಕಡೆ.
ನಮ್ದ ಹಂಗೆ ಸರಿಯಾಗಗ್ ಹೇಲ್ಲಲ ಆತ್ ನಂಗ ಹಂಗೆ ಹೇಳ್ತಾರೆ.
ಹಾ
ನಿಮ್ಗೆ ಕೃಷಿ ಮಹಾವಿದ್ಯಾಲಯ ಭೀಮರಾಯ್ಗುಡಿಯಲ್ಲಿ ಬಸವಾಜ್ ಅಂತ್ ಗೊತ್ತಾ.
ಹಾ ಬಸರಾಜು ಗೊತ್ ಯಾರು ಇಬರದಾರ ಬಸರಾಜಂತೆ ಮರಾಳಿ ಹಾ ಗೊತ್ತು ಗೊತ್ತು ಮರಾಳಿ.
ಏ ಅವ್ರ ದೊಡ್ಡ ಜ್ಞಾನಿಗಳ್ರಿ.
ಹಾ ಚೆನ್ನಾಗ್ ಗತ್ತಾರೀ ಅವ್ರು ಎ ಶೆಕ್ಷನ್ ಟಾಪರ್ ಅದ್ರ ಅವ್ರಲ್ಲಿ ಇಲ್ಲಿ.
ಹೌದೌದು ಜಗ್ಗಿ ಹೊತ್ತಾರ್ ಅವರು.
ಹಾ ನೋಡಿನ್ ರೀ ಎಕ್ಸಾಮ್ ಒಟ್ಟ ಬರಂಗಲ್ ರೀ ಒಟ್ಟ ಬಕ್ ಓದ ಹ ಓದ ಓದ್ತನ್ರಿ ಅವ ಬಸರಾಜ್.
ಹ ಹ್ಮ್ ಅಷ್ಟು ಒತ್ತನಲ್ಲ.
ತ್ತನ್ರೀ ನಿಮಗಪಾ ಕ್ಲಾಸ್ ಮೇಟ್ ಏನ್ರೀ ಸ್ಕೂಲ್ ಮೇಟ್.
ಹಾ ಆತ್ ನನ್ನ ಕಾಲೇಜ್ ಗೆಳೆಯರಿ ಆತ.
ಹೌದೇನ್ರಿ
ಹ್ಮ್ ನನ್ರಿ
ತನ್ರಿ ಅವ ಬೆಸ ಹೊತನ ಹಾ ರಿ ಮಳೆ ಏನ ಆಗೈತೇನ್ರೀ ಅಲ್ಲಿ.
ನಮ್ಮ ಕಡೆ ಏನ್ ಮಳೆ ಎಲ್ಲರಿ ಮೊನ್ನೆ ಒಂದ್ಸೂರ ಆಯ್ತು ಮತ್ತೆ ಆಗಿಲ್ಲ ನಿಮ್ ಕಡೆ.
ನಮ್ ಕಡೆ ಹಂಗೆ ಐತ್ರಿ ಜಟಿ ಜಟಿ ಆಯ್ತು ಅಷ್ಟೇ ನಮ್ದ ಮಳೆ ಎಲ್ ಜಾರಿ.
ಹೌದ್ರೆ ಹ್ಮ್ ನೀವು ನಿಮ್ ಕಡೆ ಕ್ರೀಡಾಕೂಟಗಳು ಇರ್ತಾವ ನಿಮ್ ಕಡೆ.
ಹಾ ಇರ್ತಾವ್ರಿ
ಹ ರನ್ನಿಂಗ್ ಕಬಡ್ಡಿ ಖೋಖೋ.
ಹಾ ಇರ್ತಾವ್ ಇರ್ತವೆ. ನಾವು ಕಬಡ್ಡಿಗೆ ಜಾಯಿನ್ ಮಾಡ್ತ ಜಾಯ್ನ್ ಆಗ್ತಿದ್ವಿ ಆದ್ರೆ ನಮ್ಮ್ ಮನಲಿ ಫಂಕ್ಷನ್ ಇತ್ತು. ಅದಕ್ಕೆ ಸಲಕ್ತಾ ಇದ ಇದ್ವಿ ನಾನು ಸರಿಡಿದ್ದ. ಫಂಕ್ಷನ್ ಐತೆತ ಮನೆಯಲ್ಲಿ ಹೋಗಕಿನಂತಂದೆ. ಅಯದ್ ಆಯ್ತು ಸರಿ ಹೋಗಂದ್ರೆ ಈಗ ನೆಕ್ಸ್ಟ್ ಈಸೆಮ್ಸ್ ಇರ್ಬೇಕು.
ಹೌದ್ರೀ ಈ ಸಂಬರ್ಲ್ಲಾ ಮುಂದಿನಸಮ್ ಬರ್ತತ್ರಿ.
ಹಾ ಮುನ್ಷ್ಯನ ಬರ್ತ.
ಹ್ಮ್ ಹ್ಮ್ ಇರ್ಲ ಇರ್ಲಾ ಆಟ ನೋಡ ಮತ್ತ
ಹಾ ರಿ
ಮತ್ರ ವಿನಾಯಕ್ ಅವ್ರ ಏನ್ ನಡಸೀರೆ ಏನಲ್ಲ ನಮ್ ಕಡೆ ಏನಲ್ರರಿ
ಹಾ ರಿ ಏನು ಇವೇ ಕ್ವೆಶ್ಚನ್ ವ್ಯಾಪಾರ ಏನ್ ಟಫ್ ತೆಗೀತಾರನ್ರರಿ ಅಲ್ಲಿ
ಹ್ಮ ಹಾ ಟಫ್ ಪೂರಾ ಟಫ್ ಅಂತಲ್ಲ ಒಂದು್ ಲೆವೆಲ್ಗೆ ಇರ್ತದ್ರಿ
ಹ್ಮ ರೀ ಪೂರಾ ಟಫ್ ಎನ್ಯೂರಲ್ಲ ಒಂದು ಲೇಕ್ ನಿಮ್ಗೆ ಹೆಂಗೆ ಇರುತ್ತೆ ಪೇಪರ್
ನಮ್ದು ಇರ್ತತ್ರಿೀ ಒಬ್ರು ಟಫ್ ಸಿಗತಾರ ಒಬ್ ಟಫ್ ಸಿಗಲ್ಲ ನಮಗೂ
ಹೌದಾ
ಹ್ಮ ಈ ಸರಿ ಈಗ ಐತಿಲ್ರಿ ನಾಳೆ ಐತೆ ನಮ್ದ್ ಎಕ್ಸಾಮ ಇದ ಐತಿ ಪರ್ಸನಲ್ ಡೆವಲಪ್ಮೆಂಟ್ ಐತಿ
ಹ್ಮ ಹ್ಮ
ಪರ್ಸನಲ್ ಡೆವಲಪ್ಮೆಂಟ್ ಐತಿ ಇದು ಫಿಫ್ಟೀನ್ ಮಾರ್ಕ್ಸ್ ರಿಟನ್ ಇರ್ತದಂತೆ ಫೈವ್ ಮಾರ್ಕ್ಸ್ ಎಂ ಸಿಿಕಿ ಕೊಡ್ತಾರೆ ಅಂತೆ
ಹಾ ಹಾ ಹಂಗಾರೆ
ಹಾ
ನಿಮ್ದ ಹೊಲ ಆಯ್ತ ಎಂತಿನಾಯ್ಕ
ನಮ್ಮ ಹದಿಮೂರು ಎಕರೆ ಐತ್ರಿ
ಹದಿಮೂರು ಎಕರೆ ಏನೇನ್ ಬೆಳಿತೀರಿ ನೀವು
ಅಲ್ಲಿ ಇದು ಮೆಕ್ಕೆಜಳ ತಾಳಗ ಒಂದ್ ಆರ್ ಎಕ್ರ ಗಡೆ ಮ್ದೆ ಬೆಳತ ರೀ ಆ ಮ್ಯಾ ಇನ್ನೊಂದು ಹಾರು ಎಕ್ರ ಆರವರ್ ಎಕ್ರ ಇದು ಮೆಕ್ಕೆಿಜಳ ಈ ಸಲ ಇದನ್ನ ಹಾಕ ಮಾಡವ್ರಿ ನಾವು ತೆಂಗಿನ ಮರ ಮತ್ತೆ ಪ್ಯಾರ್ಲನ್ ಗಿಡ ಪ್ಯಾರ್ಲಿ ಗಿಡ ಗೊತ್ತೇನ್ರರಿ ಪೆರು
ಹೌದ್ರೀ ಆಯ್ತ ಮಾಡ್ರಿ ಬಾಳ ಲಾಭ ಐ್ತ ಅದ್ರಲ್ಲೂ
ಹಾ ಅದೇ ಆಗಕಂತ ಮಾಡೇವ್ರಿ ಮ್ಯಾಲ ಅಂತ ಬಿಟ್ಟವ್ರಿ ಇದೇ ಮ್ಯಾಲ ಇಲ್ಲಿ ನಮ್ಮ ಮನಿ ಮ ಹೊಲ್ದಾಗ ಕಟ್ಸ್ರಿ ಅಲ್ಲ ಹೆಂಗ ಯಾರು ಬರಲಲ್ಲ
ಹಾ ಹಾ
ಮೇಲೆ ಹಾಕಕ್ಕ ಗಾಳೆ ಜ್ವರ ಐತೆತ್ ನಿಮ್ ಕಡೆ ಅಲ್ಲಿ
ಹಾ ನಮ್ ಕಡೆ ಜೋರಾಗ ಬಿಟ್ಟದ್ರೆ ಅದು ಮಳೆ ಅಂಕಾರ ಎಲ್ಲ ಬರ ಗಾಳಿನೇ ಬರ್ತ ನಿಮ್ ಕಡೆ ರೀ
ಹ್ಮ್ ನಮ್ದೇನ್ಲ್ರರಿ ಅದಿ ನಾನ್ ಕೇಳಿದ್ ನಿಮ್ದ್ ಗೇಲ್ ಸವಣ್ ಬರ್ತಿದ್ರಲ್ರರಿ ಅದಿಕ್ಕೆ ನಾವ್ ಹೊರಗೆೇ ಇದ್ರ ಏನ ಕೇಳಿದ ಅವನು ಹಾ ರಿ
ನಮ್ ಕಡೆ ಗೇಲ್ ಜಗ್ ಬಿಟ್ಟದಪ್ಪ
ಹಾ ಹಾ ನೀವ ಯಾವ ಸ್ಪೋರ್ಟ್ಸ್ ಹೇಳ್ತೀರಿ ನೀವು ನೀವ ಏನ್ ಆಡ್ತೀರಿ
ನಾವವು ಖೋಖೋ ಆಡ್ತೇವ್ರಿ
ಹಾ ರೀ
ಹ್ಮ ವಾಲಿಬಾಲ್ ಒಂದ್ಬಿಟ್ಟು ಎಲ್ಲಾ ಆಡಕ್ ಬರ್ತೆ ನಾವು ಬಿಟ್ಟು ನಾವು ಜಾಸ್ತಿ ಆಡೋದು ಖೋಖೋ ಆಡ್ತೇವಿ ರಿ
ಹಾ ರಿ
ಹ ಅಥ್ಲೆಟಿಕ್ ರನ್ನಿಂಗ್ ಅಲ್ಲಿ ಬಂದ್ರೆ ನಾಕ್ನೂರು
ಹಾ ರಿನ್ ನಿಮಗೆ ಹಾ ರಿ
ಮತ್ತೆ ಲಾಂಗ್ ಜಂಪ್ ಅಂದ.
ಹ್ಮ್ ಹ್ಮ್ ನೀವೆಲ್ಲಾ ಆಡ್ತರ್ ಬಿಡ್ರಿ ಹಂಗಾರ.
ಹೇಾರಾಡ್ು. ಂಗ ಒನ್ ಲೆಕ್ಕ ಕ ಆಡ್ರ.
ಅವ ಬಸವರಾಜ್ ಇಲ್ಲಿ ಬೇಸ ಆಡ್ತೇನ್ೀ ಯಾವ ಬಸರಾಜ ಇಲ್ಲಿ. ಇ ಕಬಡ್ಡಿ ಬೇ ಆಡ್ತನ್ ನೀವು ಹಾ. ಹೇಳಿದ್ರಿ ನೀವು ಮರಳಿ ಬಸರ ಅ ಹೇಳಿದ್ರಲ್ಲ ಅವನು.
ಹಓ ಅಂತೆಂತ ಜ್ಞಾನ ಅಲ್ರರಿ ದೊಡ್ಡ ಜ್ಞಾನಿಗಳು ತತ್ವಜ್ಞಾನಿ. ಎಲ್ಲದ್ರಲ್ಲ ಮುಂದೆ ಇರ್ತಾರ ಅವರು.
ಯಾರು ಹೋದ್ರೆ ಗಂಗಾಧನ ಇಲ್ಲ ಎಲ್ಲದ್ರ ಗಂಗಾಧನ್ರ.
ಇರ್ತಾನ ಈ ಕಡೆ ಬೇರೆ ಕೆಲ್ಸದ ಹಂಗಗೆ ಇರ್ತಾನ.
ಫುಲ್ ಆಕ್ಟೇವ್ ಬಿಡ್ರಿ ಅವ.
ಹಾ ಹೌದ್ರಿ.
ಸ ಇಲ್ಲ ಆ.
ಹೌದ್ರಿ ಆ ಕಡೆಗೆ ನೆಕ್ಸ್ಟ್ ಸೈಮ್ ಅಲ್ಲಿಗೆ ಬರ್ಬೇಕಂತ ಐತ್ರಿ ನಾವ್ದ. ನೋಡಾಮೇನ್ ಏನ್ಕದ ಏನ ಇಿಲ್ಲ ಅಂತರಿ.
ಹಾ ಬರ್ರಿ ಬರ್ರಿ ಆಗತಿ ನಾವ ಇಲ್ಲಿ.
ಹೌದ್ರಿ ನೀವು್ ಬರ್ತ. ಹತ್ರನ್ೀ ಈ ಸಲ ಆಡಕಗಾರ. ಮೊನ್ನೆ ಬಂದಿದೀವಿ ನಾವವು ನೋಡಿದ್ರ ನಮ್ಮನ್ನ ನೀವ್ ಬಂದಿದ್ರ ರಾಯಚೂಗೆ.
ಇಲ್ರರಿ ನಾನ ಫಂಕ್ಷನ್ ಇತ್ತಲ್ಲಾ ನಾನು ಹೋಗಿದ್ದಲ್ಲ ಈ ಸಲ ಬರ್ಬೇಕಕ್ಂದ ಮಾಡೇನ್ರರಿ.
ಹೌದ್ರೆ.
ಚಲ ಬರ್ತೀನಿ ಅಲ್ರರಿ.
ಹ್ಮ್ ಬರ್ರಿ ಬರ್ರಿ ಹಾಗಗ್ರ.
ಹಾ ಅಲ್ಲಿ ಇ ನಿಮಗೆ ಇದು ಫೀಲ್ಡ್ ಇಕೊಂಡ್ ಹಕರ ನಿಮಗೆ.
ನಮ್ಮತ್ ನಿಮಗೈತೆ.
ಹಾ ನಮಗ ಐತ್ರಿ. ಫಸ್ಟ್ ಸೆಮಿಗ ಇತ್ರಿ ಇವಾಗೆಲ್ಲ ಸೆಕೆಂಡ್ ಸೆಮಿಗ.
ಹೌದ್ರಿ.
ಹಾ ಹಾ ಕೋರ್ಸಿಲ್ಲಲ್ಲ ಪಮ್ಮಿಗೆ ಇದು ಎಲ್ಲಾ ಪಾಲನೆ. ೆನ್ನು ಮೆತ್ತೆ ಮೆಕ್ಕೆಜಲ್ ಉಊರೋದ ಎಲ್ಲ ಐತ್ರಿ.
ಹ್ಮ್. ಹೌದ ಅಂದ್ರೆ ನಮ್ ಕಡೆ ಈಗ ನಮ್ಗೆಲ್ಲ ಪಷ್ಟ ಸಮಯ ಇತ ಅಂದ್ರೆ ನಮ್ಮ ಜಾ. ಅಷ್ಟೇವಲ್ಲ ಎಲ್ಲ ಬಿಟ್ರೆ ನಿಮ್ಮಷ್ಟೆಲ್ಲ ನೀವುದು. ಒಂದ್ ಸಾವಿರ ಎಕ್ರ ಎಷ್ಟು ಐತೆತ್ರಿ ನಮ್ಮದಲ್ಲಾ ಬಾಳ ಕಡಿಮೆ ಐತ್ರಿ.
ಹಾ ಹಾ. ಭಾಳ ಐತ್ ರೀ ಯಾವ್ದ್ ನಮ್ ಭಾಳ ಐತೆ.
ಹೌದ್ರೀ ಅದ ಕೇಳ್ಪಟ್ಟವ್ರಿ ನಾವು ಜಾಸ್ತಿ ಐತೆ ಅಂತೇಳಿ.
ಹ್ಮ್ ಕಾಲೇಜ್ ಹೆಂಗ ಐತೆ ದೊಡ್ಡದಐತಿ ಕಾಲೇಜ್. ಮತ್ತೆ ಫುಲ್ ಒಳ ಎಲ್ಲಾ ಸುತ್ತಮುತ್ತನುೂ ದೊಡ್ಡದೈತೆ ಹಾಸ್ಟೆಲ್ ಎರಡ್ ಹಾಸ್ಟೆಲ್ ಅದೂ ಒಂದು- ಫಸ್ಟ್ ಇಯರ್ ಒಂದ್ ಸಪ್ರೇಟ್ ಮಾಡ್ಯ್ರರಿ ಮತ್ತೆ ಆಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಇಯರ್ ಅವ್ರ ಂದು ಸಪ್ರೇಟ್
ಹ್ಮ್ ಹ್ಮ್ ನೀವು ಅವರು ಫಸ್ಟ್ ಇಯರ್ ಸೆಕಂಡ್ ಇರ್ ಎಲ್ಲ ಸ.
ಹ ಹ ಸಪ್ರೇಟ್ ಯಾಕಂದ್ರೆ ಈಗ ಬಂದಿಡ್ತೀರಿ ಹೊಸ್ತ್ರಾಗಿ ಮತ್ತೆವ್ರು ಏನಾರ ಬೈದು. ಮಾಡ್ತಿರ್ತಾರ ರಾಗಿ ಮಾಡ್ತಾರ ಅದಕ್ಕೆ. ನಿಮಗ ರಾಗಿಂಗ ಐತೆನ್.
ನಮಗ ಈ ಅಷ್ಟೊಂದ ಏನ ಇಲ್ರರಿ ಆದ್ರ.
ಹಾ.
ಹ್ಮ ಏನೊಂದ್ ಲಲೆಕ್ಕೈಐತ್ರಿ ಈಗಏನಲ್ರರಿ ಈಗೆಲ್ಲಾ ಮುಗ್ದತಿ.
ಹ್ಮ್ ನಮ್ ಕಡೆ ಏನಲ್ರರಿ ನಮ್ದ. ತ್ತ ಅದಕ್ಕೆ ಫೈರ್ಸ್ ಯಾರನ ಈಕ ಸೆಪರೇಟ್ ಆಕರ ಇನ್ನಷ್ಟು ನಮ್ದು ಮಿಟರ ಯಾವಾಗ ಹಾಕೊಂತೀರಿ.
ಮತ್ತೆ ಏನರಲ್ಲಿ ಒಗ್ತಿರ
ಹ್ಮ್ಮ ಮಿಡ್ಟರ್ಮ್ ಮುಗದಮೇಲೆ ಆ ಕಡೆ ಹೋಗಬೇಕು ರಿ.
ಹ್ಮ್ ಸರಿ ಹೋಗ್ರಿ ಹೋಗ್ರಿ ನೋಡ್ರಿ.
ಹ ಹೋಗ್ಬೇಕ್ರೀ ಏನ ಅಂತಲ್ ಫಸ್ಟಿಗೆ ಬಂದಾಗ ಅಷ್ ಅಷ್ಟ ಮಾಡ್ತಾರೀ ಅಷ್ಟೇ ಅವರು ಸೀನಿಯರ್ಸ್.
ಹ್ಮ್ಮ್ ಹ್ಮ್ಮ್ ಹೌದ್ರೆ. ನಮ್ಮ ಗೆಳೆಯನ ಗೆಳೆಯರನ ಕೇಳಿದೆ ಅಂತ ಹೇಳ್ರಿ ಬಸವರಾಜ್ ಮುರಳಿನ.
ತಳಗ ಈಗ ಓದ್ತೀನಿ ಇಲ್ಲ ನಾನು ಮ್ಯಾಗಿದ್ದೆ. ಹ್ಮ್ಮ್ ಹ್ಮ್ಮ್ ಈಗ ಹೋಗ್ತಾ.
ಹ್ಮ್ಮ್ ಹೌದು ರಿ ನಮ್ದು ಒಂದು ಸಲಿ. ಕೆಲಸ ಆಯ್ತಿ ಬೇರೆ ಕಡೆಗೆ ಹೋಗ್ಬೇಕಾಯ್ತ.
ಹ ಹೌದ್ರಿ ಹಾ
ಹೋಗಿ ಬರಬಹುದಾ ವಿನಯ ಅವರೇ.
ಹ್ಮ್ಮ್ ಸರಿ ಹೋಗಿ ಬರಿ ಯಾವಗನ ಫ್ರೀ ಇದ್ರೆ ಕಾಲ್ ಮಾಡ್ರಿ ಮತ್ತೆನ್ ಅಷ್ಟೆ.
ಮತ್ತೆ ಹೋಗಿ ಮಾಡತೀವ್ರಿ ವಿನಯ್.
ಸರಿ ಧನ್ಯವಾದ ಹ್ಮ್ಮ ಬೈ ರಿ.
ಹ್ಮ್ಮ್ ಬೈ ರಿ.